ಕ ಸಯಾ
ಹಾ ಕೇಳಿಸ್ತಿದೆ ಹೇಳಿ
ಏನ್ ಮಾಡ್ತಿದ್ದೀರಾ
ಏನು ಮಾಡ್ತಲ್ಲ ಸುಮ್ಮನೆ ಕೂತ್ತಿದೆ ನೀವು
ನಾನು ಸುಮ್ಮ್ನೆ ಕೂತಿದ್ದೆ
ಹೌದಾ ಮಳೆ ಬರ್ತಿದ್ಯಾ ಅಲ್ಲಿ
ಹ ನಿಮ್ ಕಡೆ
ಇಲ್ಲೂ ಫುಲ್ ಮಳೆ ಫುಲ್ ಮಳೆ ಬರ್ತಿದೆ ಹಂಗಾಗಿ ಸುಮ್ನೆ ಕೂತಿದೆ ಸಾಂಬಾರ್ ಮಾಡ್ಕೊಂಡು ಕರೆಂಟ್ ತೋಗ್ಬಿಟ್ರ ಆಮೇಲೆ ಕಷ್ಟ ಅನ್ಬಿಟ್ಟು ಸಾಂಬಾರ ಮಾಡ ಅಂತ ಮಾಡ್ತಾ ಇದ್ದೆ
ಏನ್ ಸಾಂಬಾರ
ಸಾಂಬಾರು ತರಕಾರಿ ಸಾಂಬಾರು ಮಾಡ್ತಾನ್
ಓ ತರ್ಕಾರಿ ಸಾಂಬಾರ ರಾ
ಹ್ಮ್
ಹ್ಮ್ ಏನನ್ ತರಕಾರಿ ಹಾಕಿದೀರಾ
ಆಾ
ಏನೇನ್ ತರಕಾರಿ ಹಾಕಿದ್ದೀರಾ
ತರಕಾರಿ ಮುಳಗಾಯ
ಹಾ
ಆಮೇಲೆ ಹಲೂ ಗಿಡ್ಡೆ ಆಮೇಲೆ ಬ ಹದ್ನೇಕಾಯಿ ಇದು ಒಂದ್ ಮೂರು ಹಾ ಅಷ್ಟೇ ಆ ಮೂರ್ ಹಾಕಿದೀನಿ ಆ ಆಮೇಲೆ ಒಂದ್ ಎರಡ ಎರಡು ಬೀನ್ಸ್ ಇದ್ವಾ
ಹ್ಮ.
ಇನ್ನೊಂದ್ ಎರಡು ಕ್ಯಾರೆಟು ಇದಾವೆ ಒವ್ ಬೆಳಿಗಿಗ್ ಪಲಾವ್ ಮಾಡ ಅಂತ ಇಟ್ಟಿದೀನಿ.
ಹ.
ಈಗ ತರಕಾರಿ ಸಾಂಬಾರಿಗೆ ಕ್ಯರೆಟ್ ಹಾಕ ಸೀ ಸಿ ಅನ್ಸುುತ್ತಲ್ವಾ ಅದಕ್ಕೆ ಕ್ಯರೆಟ್ ಹಾಕ್ ಹ್ಮ್ ಕ್ಯಾರೆಟ್ ಇಲ್ಲ ಬರೀ ಅವ್ ಮಾತ್ರ ಹಾಕಿ ಮಾಡಿದ್ದೀನಿ.
ಹ್ಮ್ ಕರೆಂಟ್ ಹೋದ್ರೆ ಬರಲ್ವಾ.
ಅಂದ್ರೆ ಮಳೆ ಬರ್ತಿದ್ಯಲ್ಲ ತೆಗ್ದ್ ಬಿಿಟ್ರೆ ಕಷ್ಟ ಆಮೇಲೆ ಅ ಮತ್ತೆ ಯಾವಾಗ ಕೊಡ್ತಾನ ಏನೋ ಗೊತ್ತಿರಲ್ವಲ್ಲ.
ಓ ಅಲ್ವ ಕರೆಟು.
ಹ್ಮ್ ಆಮೇಲೆ ಕಾಯ್ಕೊಂಡ್ ಕುತ್ಕೋಬೇಕಾಗುತ್ತೆ ಅಯೋ ಯಾವಾಗ ಕೊಡ್ತಾನೆ ಯಾವಾಗ ಕೊಡ್ತಾನೆ ಅಂತ. ಹ್ಮ್ ಬೆಂಗ ಬೆಂಗಗಳೂರುಲ್ಲ ಹಂಗೇನ ಇರಲ್ಲ.
ಹ್ಮ.
ಇವಾಗ ತಿಗಿದ್ಬಿಟ್ರೆ ಏನ್ ಮಾಡಕಕ್ಕಾಗುತ್ತೆ ಈಗ ಹಳ್ಳಿ ಕಡೆ ಸೈಡ್ ಆದ್ರೆ ಕೊಡದೇ ಇಲ್ಲ. ಮಳೆ ಒಂದ್ ಸ್ವಲ್ಪ ಅನುದ್ರೆ ಒಂದ್ ಸ್ವಲ್ಪ ಮಿಂಚುಗಿಂಚು ಬಂದ್ಬಿಟ್ರೆ. ತೆಗ್ದೇ ಬಿಡ್ತಾರೆ. ಇನ್ ಕರೆಂಟ್ ಬ ಅದೆ ಡೌಟ್ ಇಿನ ಅಲಾದ್ರೆ ಹೆಂಗೋ ಮೇಂಟೈನ್ ಮಾಡ್ಬೋದು ಹಳ್ಳಿಲ್ಲಿ. ವಳಕಲ್ ಗಿಲ್ಕಲ್ ಏನಾರ ಇರ್ತವೆ ರೂಬ್ಕೋಬೋದು.
ಹ್ಮ ಕರೆಕ್ಟ್.
ಇಲ್ಲಿ ಏನು ಇರಲ್ಲ ಹಂಗಾಗಿ ಇನ್ನೇನ್ ಮಾಡದು ಒಳ್ಕಲ್ ಗಿಳ್ಕಲ್ ಇರಲ್ವಲ್ಲ ಇಲ್ಲಿ ಏನಿದ್ರು ಮಿಕ್ಸಿ.
ಹ್ಮ.
ಹ್ಮ.
ಮಿಕ್ಸ್ ಕರೆಕ್ಟು ಹಳ್ಳಿಲೆ ಚಂದ ಅನ್ಸುತ್ತೆ ಇವಾಗ ಕರೆಂಟ್ ಇಲ್ಲ ಅಂದ್ರೆ ಹೆಂಗೋ ಕಾಲ ಕಳಿದ್ಬಿಡುತ್ತೆ ಕಾಲ ಕಳಬೋುದು.
ಹ್ಮ್. ಅಲ್ಲಿಂದ್ರೆ ಎಲ್ಲ ಇರುತ್ತೆ ಇವಾಗ. ಪ್ರಾಪರ್ ಆಗ ನಮಿಗ್ ಮಿಕ್ಸಿನೆ ಬೇಕು ಇವಾಗ ಗ್ಯಾಸೇ ಬೇಕು ಆತರ ಏನಿರಲ್ಲ ಒಲೆಲು ಮಾಡ್ಕೋಬಹುದು ಸೌದೆ ಇದ್ರೆ. ಗ್ಯಾಸ್ ಇದ್ ಇವಾಗ ಮಿಕ್ಸಿ ಇಲ್ಲಾಂತಂದ್ರು ಒಳ್ಕಲ್ ಇರುತ್ತೆ ಖಾರ ರುಬ್ಕೊಳ್ಳೋಕೆಲ್ಲ. ಅದ್ರಲ್ಲು ರುಬ್ಕೊಬೋದು. ಹ್ಮ.
ಬಟ್ ಬೆಂಗಳೂರ್ ಹಂಗಲ್ಲ. ಮಿಕ್ಸಿ ಇರ್ಲೇಬೇಕು ಗ್ಯಾಸು ಇರ್ಲೇಬೇಕು.
ಎಲ್ಲ ಇರ್ಬೇಕು ಬಿಡಿ ದುಡ್ಡು ಇರ್ಬೇಕ್ ಜೊತಿಗೆ.
ಕರೆಟು.
ಇಲ್ಲ ಅಂದ್ರೆ ಬೆಂಗ್ಗಳೂರ್ ಆಗಲ್ಲ ಕೆಲ್ಸ ಕೆಲ್ಸ ಇರ್ಬೇಕು ಒಟಿ ಕೆಲಸಿರ್ಬೇಕು ದುಡ್ಡಿರ್ಬೇಕು ಹಾಗಿದ್ರೆ ಬೆಂಗಳೂರಲ್ಲಿ ಇರ್ಬೋದು.
ಕಟ್ಟಕಾಗಲ್ಲ.
ಹ್ಮ
ಅಯ್ಯೋ ಕಷ್ಟ ಅಂದ್ರೆ ಕಷ್ಟ
ನೀವೆಲ್ಲ ಇದ್ದೀರಾ ಇವಾಗ ಬೆಂಗ್ಗಳೂರಲ್ಲೇ ಇದ್ದೀರಾ ಮುಗಿತಾ ನಿಮ್ದು ಓದು
ಹಾ ಇನ್ನ ಇದೆ ಲಾಸ್ಟ್ ಸೇಮ್
ಲಾಸ್ಟ್ ಸೇಮ್ ಇದಿಯಾ
ಹಾ
ಹ್ಮ್ ಇದೊಂದ್ಸ್ ಮುಗುದ್ರೆ ಆಗೋಯ್ತಾ
ಇನ್ನು ಎಷ್ಟು ತಿಂಗಳ ಇದೆ ಇಲ್ಲ ಒನ್ ಇಯರ್ ಆಗ
ಇಲ್ಲ ಇಲ್ಲ ಇನ್ನ ಇನ್ ಮೂರ್ ತಿಿಂದಿದೆ
ನನ್ ಮೂರ್ ತಿಂಗ್ಳಿದ್ಯಾ
ನಿಮ್ದು
ನಾನು ಇವಾಗ ಬಂದಿದ್ದೀನಿ ಬೆಂಗಳೂರು ಕಡಿಕೆ ಕೆಲ್ಸ ಹುಡುಕ್ತಾ ಇದೀವಿ ಹ್ಮ್
ಫಸ್ಟ್ ಊರಲ್ ಇದ್ರಾ ಊರಲ್ಲ ಇದ್ರ ಫಸ್ಟು
ಹ್ಮ್ ಊರಲ್ಲಿದ್ದು
ಹ್ಮ್ ಬಟ್ ಊರ ಚಂದ ಅನ್ಸತಲ್ಲ
ಹ ಊರೇ ಚಂದ ಇಲ್ಲಿ ಬೆಂಗ್ಳೂರಲ್ಲಿ ಅಂದ್ರೆ ಬೆಂಗ್ಳೂರಲ್ಲಿ ಆಗಲ್ಲ ಏನಾದ್ರು ಕೆಲ್ಸಿಲ್ಲ ಅಂದ್ರೆ ಬೀಜಾರು ಊರಲ್ಲಾದ್ರ ಏನೋ ಒ್ ಕೆಸ ಇರುೆ ಮ ಮಾಡ್ತಾ ಇರ್ಬೋದು
ಹ್ಮ ಇಲ್ಲಿ ಯಾವಾಗ್ಲೂ ಮನೇಲ್ಲೇ ಇರ್ಬೇಕು ಮೂರತ್ತುನು
ಹ್ಮ್ ಈ ಚಡಿಿಗೆ ಹೋಗ್ತ ಕ್ಕಕ್ಕಲ್ಲ ಹೋದ್ರೇ ಒಂಥರ ಹ್ಮ್
ಇಲ್ಲ ಅಂದ್ರೆ ಮನೇಲೆ ಟಿವಿ ಇದ್ರುನು ಎನಿ ಟೈಮ್ ಟಿವಿ ನೋಡಕ್ು ಬೇಜಾರು
ಹ್ಮ್
ಇನ್ ಫೋನ್ ನೋಡಕ ಕನೆ ನೆಟ್ ಖಾಲಿ ಆಗ ಹೋಗುತ್ತೆ ಬೇಗ
ಹೌದು
ಸೊ ಬೋರಿಂಗ್ ಆದ್ರೆ ಬೆಂಗ್ಳೂರು
ಹ್ಮ್ ಕರೆಕ್ು ಬೋರಿಂಗ ಬೋರಿಂಗ
ಕರೆಕ್ಟ್ ಈಗ ಹಳ್ಳಿಿಲ್ಲ ಆದ್ರೆ ಅಕ್ಕಪಕ್ಕ ಮನೆಗ್ ಹೋಗ್ಬೋದು ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡಿ ಟೈಮ್ ಕಡ್ದ ಬಿಡ್ತೀವಿ ಚಂದ ಹೋಗ್ತಾರ ಹಳ್ಳಿ
ಹೌದು ಹೇಳ್ಬೇಕು ನೀವು ಅಡ್ಗೆ ನೀವೇನ್ ಮಾಡ್ತೀ ತಿದ್ದೀರಾ
ಅಹ ನಮ ಕಜಿನ್ ಇದ್ದಾರೆ ಅವ್ರು ಮಾಡ್ತಾ ಇದ್ದಾರೆ
ಹೌದಾ
ಹ್ಮ ಅವರು ಸೇಮ ತರಕಾರಿ ಸಾಂಬಾರು ಮಾಡಿದ್ದಾರೆ
ಹಾ
ತರ್ಕಾರಿ ಸಾಂಬಾರು ಅ ಅನ್ನ ಇದೆ
ಹಾ
ಆ ಮುದ್ದೆ ಮಾಡ್ತಾರೆ ಅವವರು ಮುದ್ದೆ ಎಲ್ಲ ತಿಂತೀರಾ ನೀವು
ನಾವು ಮುದ್ದೆ ಎಲ್ಲ ತಿನ್ವಿ ಮುದ್ದೆ ಎಲ್ಲ ಮಾಡಕ್ ಬರುತ್ತೆ ನಂಗೆ
ಹ
ಹ್ಮ್ ನಿಮ್ಗೆ ಮುದ್ದೆ ಎಲ್ಲ ಮಾಡಕ್ ಬರುತ್ತಾ ಎಲ್ಲ ತಿಂಡಿ ಮಾಡಕ್ ಬರುತ್ತಾ
ತಿಂಡಿ ಎಲ್ಲ ಮಾಡ ಮುದ್ದೆ ಮಾಡಕ್ ಬರಲ್ಲ
ಹ್ಮ್ ಹ್ಮ್ ಮುದ್ದೆ ಈಸಿ
ಹಾ
ಹ್ಮ್ ಅದೇನ ಇರಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕಷ್ಟನೇ ಆಗುತ್ತೆ ಅ ನಾನ್ ಫಸ್ಟ್ ಎಲ್ಲ ಮಾಡ್ಬೇಕು ಯಾಾದ್ರೆ ಫುಲ್ ಗಂಟ್ಗಂಟ ಆದಂಗೆಲ್ಲ ಆಗೋದು ಮುದ್ದೆ ನಾನು ಇವ್ ನಾನನ್ ಮಾಡೋದೇ ಇಲ್ಲ ಇದನ್ನ ನ ತಿರುಗೋ ಇಲ್ಲ ನಂಗೆ ಬರಲ್ಲ ಕಣಮ್ಮ ಅಂತ ಅಂದಿವವಿ ನಾ ಅಮ್ಮನ ಜೊತೆ ನಮ್ಮಮ್ಮ ಮಾಡ್ತ ಮಾಡ್ತಾ ಇದ್ರೆ ಬರುತ್ತೆ ಮಾಡು ಮಾಡು ಅಂತ ಅನ್ನೋದು ಅದ್ರ ಗ ಗೊತ್ತ ಅಂದ್ರೆ ಸ್ಟಾರ್ಟಿಂಗ್ ಅಲ್ವಾ ಹ್ಮ್ ಗಂಟ ಆಗುತ್ತೆ ಕಣಮ್ಮ ನಂಗೆ ತಿರ್ಗಕ್ ಬರಲ್ಲ ತಿರಿಕೊಡು ಅಂತ ನೀವವೆ ಆಮೇಲೆ ಆಮೇಲೆ ನಾನೇ ಮಾಡೋದ್ ಕಲ್ತೆ ಈಸಿ ಅದೇನ್ ಮುದ್ದೆ ಅಂದ್ರೆ ನೋಡ್ಕೋಬೇಕಷ್ಟೇ ಮೆ ಗಂಟಾಗ್ದಂಗಗೆ ತಿರುಗ್ಬೇಕು ಒಂದ್ ಸ್ವಲ್ಪ ಮೊದ್ಲೆ ತಿರುಗ್ಬೇಕಕ್ ಬೇಯಿಸ್ಬೇಕಾದ್ರೆ ನ್
ಓ ಬೇಯಿಸಬೇಕಾದ ಬೇಯಸ್ಬೇಕಾದ್ರೆ ತಿರ್ಗ್ಸ್ಬೇಕಾ
ಸೀಟೆಲ್ಲ ಅಲ್ಲಲ್ಲೇ ಇರುತ್ತಲ್ವಾ ಒಂದ್ ಸ್ವಲ್ಪ ಅಸಟೆಲ್ಲ ಒ ಹೊಡಿಬೇಕು ಹೊಡದ್ಮೇಲೆ ಸ್ವಲ್ಪ ಮುದ್ದೆ ಬೇಯ್ಯುತ್ತೆ ಅವಾಗ ನೀರಲ್ಲಿ ಇಲ್ಲ ಅಂತ ಅಂದ್ರೆ ಹಸಿ ಹಿಟ್ಟಿ ಇರುತ್ತಲ್ಲಾ
ಹಾ
ಅದಿಕ್ಕೆ ಒಂದ್ ಸ್ವಲ್ಪ ಅಲ್ಲಿ ಒಂದ್ ಸ್ವಲ್ಪ ಹಿಟ್ಟಿನ ಕೋಲಲ್ಲಿ ಒಂದ್ ಸ್ವಲ್ಪ ಮುದ್ದೆನ ಹೊಡ್ಕತ ಇರ್ಬೇಕು ಆಮೇಲೆ ಕೆಳಗ್ ತೆಗ್ದ್ಮೇಲೆ ಕ್ಲೀನ್ ಆಗಿ ಎಲ್ಲಾನೂ ಒಂದೇಸರ್ತಿ ರುಬ್ ಇದ್ ಮಾಡ್ಬೇಕು ತಿರುಗ್ಬೇಕು ಅವಾಗ ಎಲ್ ಎಲ್ಲಿ ಒಂದ ಸ್ವಲ್ಪ ಗಂಟು ಗಂಟಿ ಇರುತ್ತೆ ಅದೆಲ್ಲ ಒಡೆದದಂಗೆ ಒಥರ ಒಂಥರ ಮೆತ್ ಮೆತ್ತ ಸಾಫ್ಟ್ ಆಗಿ ಬರುತ್ತೆ ಮತ್ತೆ
ನಾ ನ ನಾ ಒಂದ್ಸಲ ಮುುದ್ದೆ ಮಾಡಿದ್ದೆ ಲೈಕ್ ಯಾವತರ ಮಾಡಿದ್ದೆ ಅಂದ್ರೆ ಪಾಯಸ ತರ ಮಾಡ್ಬಿಟ್ಟಿದ್ದೆ
ಓ ಗಂಜಿ ಮಾಡ್ಬಿಟಿದಿರ
ಫುಲ್ ಟೇ ಅಂದ್ರೆ ಅಷ್ಟು ಕೆಟ್ಟು ನಾ... ಅಲ್ಲ ಕರೆಕ್ಟ್ಗ ಆಗ್ತಾ ಇಲ್ಲ
ಹಾ
ಒಥರ ಫುಲ್ ಅಂಟ ಅಂಟಸ್ತಾ ಇತ್ತು ಕೈಗೆಲ್ಲಾ
ಹ್ಮ್
ಅದು ನಾವ ಒಂದ ಆತರ ಚೆನ್ನಾಗ್ ಮಾಡಿರ್ಲಿಲ್ಲ ಫುಲ್ವೆ ಫುಲ್.. ಮಾಡಾಕ್ಬುಟ್ಟಿದೀ ಅಷ್ಟೊನು ಜಾಸ್ತಿ ಇತ್ತು
ಹೌದಾ
ಹೌ ಮಾಡಿದ್ದೇ ಬೆಂದೆ ಇರ್ಲಿಲ್ಲ ಅಂ ಅಂಗಂಗೇ ಅಂಗ.. ಫುಲ್ ಇ ಹಸಿಟ್ ಹಸಿಟ್ ಇರುತಲ್ಲ ಅಂ ಅಂಗಂಗೇ.. ಇತ್ತು
ಅದೇ ಹೇಳಿದನಲ್ಲ ಅದಿಕ್ಕೆ ಹಸಿಟ ಹೊಡ್ಕೊಂಡ್ರೆ ಆಹ ಮುದ್ದೆ ಕ್ಲೀನ್ ಆಗ ಬರುತ್ತೆ ಇಲ್ಲಾ ಅಂತಂದ್ರೆ ಹಸಿಟ್ ಹಸಿಟ್ ತರಾನೇ ಇರುತ್ತೆ ಆಮೇಲೆ ನಿಮಗೆ ಕೆಳಗ್ ತೆಗಬಿಟ್ಟು ತಿರ್ಗ್ಬೇಕಾದ್ರೆ ಫುಲ್ ಹಸಿಟ್ ಹಸಿಟ್ ಆಗ್ಬಿಡುತ್ತೆ. ಅವಾಗ ಒಂಥರ ಅ.. ಬೆಂದಿರತ್ತಲ್ಲ ಮುದ್ದೆ ಅದೆಂತ ಸಿಗ್ಲಿ ಮುದ್ದೆ ಅಂ.... ಚಲ ಅಂದ್ರೆ ಅ ಇನ್ನು ಬೆಂದು ಇರಲ್ಲ ಏನ ಇರಲ್ಲ ಆ ತರ ಆಗಿರುತ್ ತಲ ಆ ತರ ಆಗುತ್ತೆ ಅದಕ್ಕೆ ಮುದ್ದೆ... ತಿರುಗ್ಬೇಕಾದ್ರೆ ಅಂದ್ರೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಷ್ಟೆ ಮಾಡ್ತಾ ಮಾಡ್ತಾ ಹೋದ್ರೆ ಬರುತ್ತೆ ಆ.. ನಾನ್ ಫಸ್ಟ್ ಸ್ಟ್ ನಮ್ಮ ಅಮ್ಮ ಕಡೆಲ್ಲ ಬಯಸ್ ಬೈಸ್ಕೊಂಡ ಮಾಡಿವೆ ತಿ
ಇವಾಗ ಗೊತ್ತು ಮಾಡ್ ಗಂಟು ಗಂ.. ಮಾಡ್ ಇಟ್ ಬಿಡ್ತೀನಿ ಫುಲ್ ಗಂಟು
ಹ್ಮ
ಅವ ತಿರ್ಗಕು ಆಗಲ್ಲ ಕೈಯ ಎಲ್ಲ ಸುಡ್ತಾ ಇತ ಅದು
ಹ್ಮ್
ಅದು
ಹಲೋ
ಹಲೋ ಕೇಳಸ್ತಾ ಇಲ್ವಾ
ಈಗ ಒಂದ್ ಸ್ವಲ್ಪ ವಾಯ್ಸ್ ಕಟ್ಟಾದಂಗ ಅನಿಸತು ಅದಕ್ಕೆ ಕೇಳ ಅಲ್ಲೊಂದೇ
ಅದು ಸ್ವಲ್ಪ ರಿಸ್ಕ್ ಅಲ್ವಾ ಮುದ್ದೆ ಮಾಡರೋದಾದ್ರುನು
ಆತರ ಏನ್ ರಿಸ್ಕ್ ಇರಲ್ಲ ಮಾಡ್ಬೋದು ಅದೇ ಸ್ವಲ್ಪ ಕಷ್ಟ ಸ್ಟಾರ್ಟಿಂಗ್ ಅಲ್ಲಿ ನಾನಂತೂ ಫುಲ್ ದನಿಗ ಒಂದ್ಸತಿ ಏನ್ ಮಾಡ್ಬಿಟ್ಟಿದೆ ನಾನು ನಮ್ಮ ಮಾಮಾರ್ ಊಗ್ ಹೋಗ್ಬಿಟ್ಟಿದೆ ಅಲ್ಲಿ ಮುದ್ದ ಮಾಡೋಕ್ ಕುಟ್ಬಿಟ್ಟ ಅವ್ ನನಗ ಇನ್ನನ್ನು ಅನ್ ಕಲಿತಿ ಇರ್ಲ ಕ್ಲೀನಗಿ ನಂಗೆ ಫುಲ್ ಭಯ ಹ್ಮ ಮಾಡ್ದ ಗಂ ಗಂಟ ಆಗ್ಬಿಟ್ಟವ ನನಗೆ ಅ್ಯ ನ ಮಾಮ ಏನಂತೆ ಏನು ಏನು ಅಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ ನಾನು ನಮ ನಮ್ಮ ಅತ್ತೆ ಮಗಳು ಒಬ್ಳು ಅವಳು ಚಿಕ್ಕಳು ನಾನೇ ದೊಡ್ಡೋಳು ಇವಾಗ ನಾನೇ ಮಾಡ್ಬೇಕು ಕೊಡುಗೆಿನ ಹ ಮುದ್ದೆ ಮಾಡಿದ್ದ ನೀ ಗಂಡ್ಕಂಡು ಚಿಕ್ಕ ಚಿಕ್ ಗಂಡ್ಕಂಡವ ನಾನು ಎಲ್ಲ ಮಾಮ ಬೈ ಎಲ್ಲ ಮಾಮ ಬೈತಾರೆ ಅಂತ ಫು ಭಯ ಮಜವನ ಮಾಮಾ ಏನು ಅಂದಲಿಲ್ಲ ಸರಿ ತಂಗೆ ಊಟ ಮಾಡ ನನಗೊಂತವ ಫುಲ್ ಭಯ ಅಂದ್ರೆ ಮುದ್ದೆ ಮಾಡ್ಬೇಕ ಕುಂದ್ರ ಬಳಿ ಆಗದ ನನ್ಗೆ ಈ ಮುದ್ದೆ ಮಾಡ್ಬೇಕಾ ಅನ್ನಗ ಇನ್ನ ಮಾಡೋಣ ಅಂತಕ ನಾನಂತೂ ಮತ್ತೆ ಹ್ಮ್ ನಮ್ಮತ್ತ ಹೇಳ ಕೇಳು ಅಪ್ಪ ಏನ್ ತಿಂತಾರೆ ಅಂತ ಮುದ್ದ ತಿಂತರ ಅನ್ನ ತಿಂತರಿ ಕೇಳು ಅ ಅ ಅಯ್ಯೋ ಅವೇಂದರೆ ಮುದ್ದೆ ಮಾಡುವ ಮುಂದಿನಫುಲ್ ಭಯಾ ಅಯ್ಯೋ ಗಂಟ ಇದ್ದತ್ತೆ ಗಂಟಾ ಇದತ್ತೆ ಎಂತ ಆ ಬಯ್ತವೆಂತ
ಮನ ಮುದ್ದೆಗ ಸ್ವಲ್ಪ ಅಷ್ಟ ಕದು ಅಷ್ಟೇ ಅಂತೆ ಆಲ್ಲಿ ಈ ರೊಟ್ಟಿ ಚ ಚಪತಿ ಎಲ್ಲ ಮಾಡ್ತ ನಂಗ ಅದು ರೌಂಡ್ ಶೇಪ್ ಬರದಾ
ಓಹ ರೊಟ್ಟಿನ ರೌಂಡ್ ಚೇಪಾಗ ಮಾಡಲ್ವಾ ರೊಟ್ಟಿ ಹಾಕ್ತಿ ಹೋಗ್ಲಿ
ಆಗ್ತೀನಿ ಬಟ್ ರೌಂಡ್ ಚೆಕ್ ಬರಲ್ಲ
ಹ ಅದು ಅಷ್ಟೇ ಅದು ಅಭ್ಯಾಸ ಆಯ್ತು ಅಯ್ಯೋ ಫಸ್ಟ್ ಫಸ್ಟ್ ಎಲ್ಲ ಏನಾಗುತ್ತೆ ಗೊತ್ತೆ ಅವ್ರದ್ದುಯತತ್ತ ಎತ್ಿಂಗ್ ಹಾಕೊಂಡ್ ಆ ಕರ್ನೆೆ ಹೋಗಿರುತ್ತೆ
ಉಲ್ಟಾ ಬೇಯಸ್ತಿದ್ದೆ
ಹ ಹ್ಮ
ಇವಾಗ ಇವಾಗ ಅಂದ್ರೆ ಪಾತನ ಅವತ್ತಲ್ಲ ಮಾಡಕ್ಕೆೆಲ್ಲ ಬರುತ್ತೆ ಬಟ್ ಅಂದ್ರೆ ರೌಂಡ್ ಶೇಪ್ ಬರಲ್ಲ ಬೇರೆ ಬೇರೆ ಶೇಪ್ು
ಚಪಾತಿನಾರ ರೌಂಡ್ ಶೇಪ್ ಬರುತ್ತಾ
ಬರಲ್ಲ
ಚಪಾತಿನ ರೋಣಸ ಒಬ್ರಕ್ವಾ
ಹ ಹ ಹಾ
ಹ್ಮ್
ಆಯತ
ಸರಿ